ಹಾ ನಿನ್ ಕೇಳತ
ಆಣ
ಇಳತ್ತ ಪಾಂಗ
ನಾ ಕೇಳ್ತ ೈತೆ ಏನ್ ಮಾಡತ್ತರ ನ
ಏನಲ್ಪಾ ಸುಮ್ಮ್ ಹೊರಗಡೆ ತಿಕ
ಹ್ಮ್ ಹಾಲಿಡೇಸ್ ಅದ ಇಲ್ಲ ಇವತ್ತಿನ ಸಂಡೆ ಹ
ಹ್ಮ್ ಆದ್ರೆ ವಾತಾವರಣ ಫುಲ್ ತಂಪು ಕರ್ಡದು
ಹ ಅಣ ಇಲ್ಲೇ ರೂಮ್ದಾಗ ಇಷ್ಟು ಕೋಲ್ಡ್ ಇದ ಅಣ್ಣ ಹೊರಗಸದಣ
ಹ್ಮ್ ಅದೇ ಕಳ್ಳ ಸುಮಮ್ಮನೆ ಪುಡಿಗಾಡ್ತಾ ಇದ್ದೀನಿ
ಹ್ಮ್
ಅದ್ರಲ್ಲ ಮಳೆ ಕೂಡ ಜೋರಾಗಿ ಬರ್ತಾ ಇಲ್ಲ ಜೋರಾಗಿ ಬಂದ್ರೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಹೊಲ್ದಲ್ಲಿ.
ಹ್ಮ್ ಹ್ಮ ಏನ್ ಓಲ ಆಯ್ತು ನಿಮ್ದು.
ಹಾ ಇದೆ ನಮ್ದು ಒಂದ್ ಎರಡು ಎಕ್ರೆ. ಎರಡು ಎರಡು ಎಕ್ರೆ ಎರಡು ಎಕರ.
ಹ್ಮ ಎಷ್ಟ ಮರಣಾನ
ಹಾ ನಾ ಒಬನೇ ಗಂಡುಮಗ ಮನೇಲಿ.
ಹಾ ಹಾ ಹೆಣ್ಣು ಮಕ್ಕಳಣ.
ಹ ಒಂದ ಐದು ಜನ ಇದ್ದಾರೆ.
ಹೌದಾ.
ಹಾ
ಹ್ಮ. ಹೌ
ನಮ್ಮ್ ಮನೇಲ್ಲ ನಾಲ್ಕ ಗ್ರದ ಮದ್ವೆೆ ಮಾಡವಣ ನಮ್ಮಪ್ಪಾ.
ಹಾ
ಇನ್ನ ಒಬ್ಬರು ಸಿಸ್ಟರ್ ಇದ್ದಾರೆ ನಾನೊಬ್ಬ ಇಬರು
ಏನ್ ಮಾಡ್ತಾರ ನಮ್ ಪಪ್ಪ ಅವರು.
ಇ ಹೊಲ ಮನೆ ಕೆಲ್ಸಾನೇ ಮಾಡ್ತಾರ ನಮ್ಮಪ್ಪ.
ಹೌದ.
ಹ್ಮ್
ಎಲ್ಲಿ ಮಾಡ್ಲೇ ನನ್ ಮಾಡೋ ಹಾಗಿದ್ರೆ.
ಹಾ
ಸರ ತಲ್ಲಣ ನಿದೋಲ ಏನಂದ್ರೆ ನೀರವ್ರಿ ಆಯ್ತಣ ಸುಮನೆ
ಹ್ಮ್ ನೀರಾವರಿ ಇದೆ ಆದ್ರೆ ನಾವ್ ಒಣ ಬ್ಯಸನ ಮಾಡುದು ಹೊಲ್ದಲ್ಲಿ.
ಒಣ ಬೇಸಾಯನೇ ಮಾಡಬೇಕು.
ಹ್ಮ್ ಎಲ್ಲಾ ನಿರಾವರಿ ಆಯ್ತೆ ಹೊಲದಲ್ಲಿ. ಒಣ ಬೇಸಾಯ ಮಾಡ್ತೀವಿ.
ಹೌದಾ
ಹ
ಚೆನ್ನಾಗ ತಿ ನ ನನ ರಿ ನೀವು ಹೊಲಾ ಕೆಲ್ಸ ಏನು ಮಾಡ್ತೀರಣ.
ಹ ಅದಲ್ಲ ಎಲ್ಲಾ ಮಾಡ್ತೀವಿ.
ರಬ್ಬಿ ಆಯ್ತಣ್ಣ ವಲ
ಹ್ಮ್ ನಾವ ಹೊಲದಲ್ಲಿ ಗೊಬ್ಬರ ಹಾಕ್ತಿವಿ.
ಹಾ
ಅಂದ ನೀರ್ ಬಿಡ್ತೀವಿ.
ಹ್ಮ್
ಮತ್ತೆ ಎಣ್ಣೆ ಅದೆಲ್ಲ ಬಿಡಿತೀವಿ ಒಂದಲ್ಲ.
ಹ್ಮ್
ಮ್ ಎಣ್ಣ ಅದೆಲ್ಲ ಹೊಡಿತೀರ ಹೊಲದಲ್ಲಿ.
ಹಣ ನಮ್ ಹೊಲ್ದಾಗ ಇದಂದ್ರೆ ಹೊಡ್ತೇವಣ ನಮ್ ಅಂದ್ರೆ ಇಬ್ಬ ರಣ ತಮ್ಮರ್ ಇದ್ದ್ರ ರಣನ. ನಾ ಎಲ್ಲರಿಗಿನ ಸಣ್ಣ ಹಣ ನಮ ಹ. ಎಲ್ಲರ್ಗಿನ ಸಣ ನಮ್ಮ್ ಅಣ್ಣ ದೊಡ್ಡ ನಮ್ಮ್ ಅಪ್ಪ ಅವರು ನೀರ್ ಹಾಕ್. ತ ಇರ್ತಾರಣ ಐದರ್ದಾಗ ಎಣ್ಣೆ ಡದ್ ಮಷಿ ಏನ್ ಇರ್ತದ ನೋಡ.
ಹಾ ಹಾ
ಹ ಅವ್ರಿಗೆ ಬಂದ ಎಣ್ಣೆ ಮತ್ ಹ ಅಣ.
ಇದು ಪಂಪ ಅಂತಲ್ಲ ಪಂಪ.
ಹಾ ಪಂಪ್ ಇಲ್ಲಣ್ಣ ಈಗ ಮಸನ್ ಬಂದೋ ನೋಣ್ಣ ಒಂದ್ಸರ್ತಿ ಬಟನ್. ಚಾಲು ಮಾಡೋದ ಅಂದ್ರೆ ಹೌದು ಕಂಟಿನ್ಯೂ ಚಾಲು ಇತ್ತು ನ ನಾವ್ ಕಲಿಗ್ ಒಂದ್ ಇದು ಇರ್ತೋಣ ಕೈದಾಗ. ಹ್ಮ ಕೈದಾಗಿ ಇರ್ತದ ಅದು ಈಕಡ ಆಕಡೆ ಮಾಡಬೇಕತ್ತ ಇರ್ಬೇಕ
ಹಾ ಅದೇ ನಮ್ಮತ್ರಾನ ಅದೇ ಇರೋದು ಇವಾಗ
ಹಾ ಹಾ
ಇವಗ ಒ ಮೂರ್ ನಾಲ್ಕ್ ವರ್ಷ ಆಯ್ತು ಅದೇ ಪಂತರ ನಮ್ಮತ್ತ
ಹ್ಮ್
ಬ್ಯಾಟರಿ ಪಂಪು
ಹಾ ಅಣ್ಣ ಒಬ್ಬೊಬ್ರು ಮಾಡ್ತಾರ ಅಣ್ಣ ಹ್ಮ್ ಹಾ
ಮತ್ತೆ ಬೆಳಿಗ್ಗೆ ಆದ್ರೆ ತುಗೊಂಡು ಹೋಗ್ಬಡದ ಹೊಲಕ್
ಹ್ಮ್ ಇಲ್ಲ ಅಣ್ಣ ನೀಮ ಊರ್ ಸೈಡ್ ನೋಡ ನೋಡ್ತೀ ಅಣ್ಣ ಆ ಡ್ರೋನ್ ಪ್ಲೇ ಇರ್ತ ನೋಡ ಅದರ್ಲ್ಲಿ ಹಿಂದ ಹೊಡತಾರ
ಅದು ಗದ್ದೆಗ ಹೊಯಿತಾರ ಗದ್ದ್ಯಾಗ್
ಗದ್ದ್ಯಾಗ್ ಏನ್
ಹ್ಮ್ ಅಂದ್ರೆ ಗದ್ಯಗ್ ಜಾಸ್ತಿ ಇರುತ್ತಲ್ಲ
ಹಾ ಹಾ
ಅದಕ್ಕೆ ಅದ್ರಲ್ಲ ಅಣ್ಣ ಹೆಣ್ಣೆ ನೀರು ಮಿಕ್ಸ್ ಮಾಡಿ ಬಿಡ್ತಾರ ಬ್ರೋ
ಹೌದಾ
ಅದೆ ಸ್ಪೀಡ್ ಆಗತ್ತಲ್ಲ ಕೆಲ್ಸ
ಹಾ ಹಾ
ಹ ಸ
ನ್ನ ಆತ ಮ
ಹಾ
ಮತ್ತ ಸ್ಪೋರ್ಟ್ಸ್ ಅವ ಏನು ಆಡಲ್ಲ ನ ಅಣ್ಣ ನಿ
ಮೊದ್ಲ ಇದು ಪ್ರೈಮರಿ ಇದ್ದಾಗ ಖೋಖೋ ಆಡ್ತತಿದಿವಿ
ಹಾ ಅಣ್ಣ
ಖೋಖೋ ಅಂದ ಆಡಿರೋದು ಆರಾಮ್ ಬಿಟ್ಟೆ ಕ್ರಿಕೆಟ್ ಆಡ್ತೀನ ಹ ಎರಡೆ ಆಡಿದೆ ನಾಡ
ಹ್ಮ್ ನಂಬಲ್ ಇಲ್ಲಿ ಆಡ್ತಾರಣ ಅಂದ್ರೆ ನಾವ್ ದಿನ ಆಡೋದು ವಾಲಿ ಲ್ಲ ಹಾ ಅಣ್ಣ ಸಂಜೆ ಫಿಕ್ಸ್ ಆಣ ನಾವು ಅಡ ಅಡ ಹಾ ಮುರಾರಾಜಿಲ್ಜಲ್ಲದಾಗ ಸ್ವಲ್ಪ ಸ್ವಲ್ಪ ಆಡ್ತಿದ್ದ ಅಣ್ಣ ಅಲ್ಲೇನ ಅಷ್ಟ್ ಹಾಗ್ ಬರ್ತಿದ್ದಿಲ್ಲ
ಇಲ್ಲಿ ಬಂದ ಕಲ್ತ ನಣ ಆರ
ಹೌದಾ
ಹ್ಮ್
ವಾಲಿಬಾಲ್ ಅದೆಲ್ಲ ಬರಲ್ಲಪ್ಪ ನಮಗನು
ಹ್ಮ್ ಏನಲ್ಲಣ ಫಸ್ಟ್ ಬರಲ್ ಬರಲ್ಲ ಅಂತಂತಾರೆ ಆಮೇಲ್ ಕಲ್ತಾ ಇರ್ಬೇಕಣ್ಣ ಇ ಎಲ್ಲಾ ಸ್ಪೋರ್ಟ್ಸ್ ನತಾ ಇರ್ಬೇಕಣ್ಣ
ಹ್ಮ್ ಚ ನಿಮ್ಮ ಊರಲ್ಲಿ ಜಾತ್ರೆ ಅಂದ್ರೆ ಆಗುತ್ತಾ
ಹ್ಮ ಅಣ್ಣ ನಮ್ ಊರ್ ಕಡೆ ಆಯ್ತ ಆತದ ಅಣ್ಣ ಅಂದ್ರೆ ಒಂದೊಂದ್ ಊರಿಗೆ ಫೇಮಸ್ ಇರ್ತಾವಣ
ನಿಮ್ಮ ಉರಲ್ಲಿ ಏನ್ ಫೇಮಸ್
ಒಂದ್ ಅಂದ್ರೆ ಒಂದ್ ಜಾತರಿ ಇದೆ ಅಣ್ಣ ಅಂದ್ರೆ ನಮ್ಮ್ ಊರ್ ಸೈಡ್ ಅಣ್ಣ ಬಾ ಚೀಲಗೆ ಜತ್ರೆ ಅಂತ ಇರ್ತಾನ ಅದ ಒಂದ್ ವರ್ಷಕ್ಕೊಮ್ಮೆ ಆತದ ಅಣ್ಣ
ಹೌದಾ
ಹ್ಮ್ ಪೆಬ್ರವರಿ ಒಳಗೆ ಬರ್ತದು
ಹಾ ಹಾ
ಹ್ಮ್
ಅಂದ್ರೆ ಮನೆ ಆಯ್ತಾ ಫೆಬ್ರವರಿಲಿ
ಹಾ
ಏನು ಸಿಹಿ ಮಾಡ್ತಾರಾ ಏನ್ ಮಾಡ್ತಾರ ಊಟಕ್ಕೆತನ ಕೆ
ಊಟ ಇಲ್ಲ ಇಲ್ಲಣ್ಣ ಅದು ಅಂದ್ರೆ ನಾವ ಒಂದ್ ಯಾರ್ ಕುರ್ಕಯ್ತೇವಣ್ಣ ಬೇಡ್ಕೊಂಡ್ ಇರ್ತಾರಲ್ರೋಣ ಹಿಂಗ ಚಲೋ ಮಾಡೋದಂದ್ರೆ ಕುರಿ ಅದು ಮಾಡ್ತೇನ್ ಅದು ಮಾಡ್ತೇನ ಅಂತ ಅಂತಾರ ನೋಣ ಮನೆಯವ್ ಹಿಂಗ್ ಬೆಡ್ಕೊಂಡಿ ಇರ್ತಾರಣ್ಣ ಅಂದ್ರೆ ವರ್ಷ ವರ್ಷಿ ಮಾಡ್ತಾನೆ ಇರ್ಬೇಕಣ್ಣ ಅದು ಮತ್ತೆ ಇನ್ನೊಂದ್ ಕಟ್ಟೋಳೆ ಅಂದ್ ಜಾತ್ರೆ ಬರ್ತ ನಾ
ಹಾ
ಇದು ಡಿಸೆಂಬರ್ದಾಗ
ಇದಾ ನಿಮ ನಿಮ ಮದ್ವೆ ಟೈಮ್ಲ್ಲಿ ನೀವು ಕೂಡ ಭೇಟಿ ಮಾಡ್ತ್ರ ಅಂತಲ್ಲ ನಿಜಾನ ಮದ್ ಟೈಮ ಅಲ್ಲಿ
ಬ್ರೇಣ
ನೀವು ಕುರಿ ತಾರ್ಕಯ್ದ ಹಂಸ ಅ ಮಾಡ್ತರಂತಲ್ಲ
ಹಾ ಅದೇ ಹೇತಿದ್ದಣ್ಣ ನಾನು ಅಂದ್ರೆ ಹೆಂಗಾಯ್ತ ಅಣ ಮದ್ವೆ ಆದ್ಮೇಲ ಹಣ ಕರೇನು ಅಂದ್ರೆ ಹಂಗಣ್ಣ ಈಗ ಹಾ ಹೊರಗಿಂದವರು ಎಲ್ಲರ ಬೀಗಾರ್ ಬಡ್ತಾರನ್ ಮಾಡೋಣ ಅವರು ಅಂದ್ರೆ ಈಗ ಹುಡುಗರ್ ಹುಡುಗರ್ ಮನಗ್ ಮ ಮದ್ವೆ ಇದ್ದ ಅಂದ್ರೆ ಹುಡುಗಿಯರ್ ಮನೆಯವರು ಎಲ್ಲರು ಬರ್ತಾರ ನೋಣ ಬಿಗರು ಎಲ್ಲಾ ಮದ್ವೆ ಮುಗಸ್ಕೋಣ ರಾತ್ರಿ ಇರ್ತದ ನೋಣ
ಅವ್ರಿಗ ಊಟ ಮಾಡಸ್ಕೊಂಡ ಹೋಗ್ಬಿಡ ಕಳಸ್ಬಿಡಮ್ಮಂತ ಕಟ್ ಮಾಡ್ತಾರಣಕ್ಕ
ಹಲೋ ಲೋಣ ಲೋಣ ಹಲೋ ಹಲೋಲೋಣ ಕೆಲ್ಸತಾ ಇಲ್ಲ
ಹಲೋ
ಏನಾಯ್ತ ಅಣ್ಣ ಕೆಸ್ತಾ ಇದರ್ಲ್ಲ
ಯಾರು ಫೋನ್ ಮಾಡಕತ್ತ ಅಬ್ಬ ನೋ ನಂಬರ್
ನಿವನ್ ನಿನ್ನ ಕಣ
ಚಮಗೆ
ಅವ ಎಡ್ತ
ಯಾರೋ ಒಂದ್ ನಲ್ಕಕ್ ಸೈತಿ ಅವಾಗ ಅವವಾಗ ಫೋನ್ ಮಾಡ್ತಾರೆ ರಾಂಗ್ ನಂಬರ್ ಅಂತ ಹೇಳ ಅನ್ನ ಯಾವ್ದ್ರ ಕಾಲ ಮಾಡ್ತೇನೆ
ನ ಕರೆ ಹೇಳ್ತನಣ ಏನಂತ ಹೆಚ್ಚ ನಂಬರ್ ಬಂದಿದ್ದಿಲ್ಲ ಈಗ ಈಗ ಬಾಳ ಹೊಂಟ ಹೋಣ ಅನ್ನವ್ ನಂಬರ್
ಹೌದ
ಮತ್ತೆ ಕಾಲೇಜ್ ಬಾಲೇಜ್ ಇದಾಗ ಓದತರಿಲ್ಲಾನ ಕೈಲಿ
ಹ ಮಗೆ ತಲ್ಲಪ್ಪಾ
ಮುಗೀತಾಣಾನ ಎಂದ
ಹಾ
ಹಣ ಹಲೋ
ಹಗಿತ್ತಪ್ಪ ಅಂದ
ಹೌದಣ ಅ ಈಗ ಏನ್ ಮಾಡ್ಬೇಕಂತ ಆಯ್ತಣ ಮುಂದ
ಹಲ್ಲ ಏನ್ ಮಾಡ್ಬೇಕದು ಗತ್ತೀ ವರ್ಷಗೆ
ಹ್ಮ್ ನಿಮ ಏನಾಯ್ತ ಡ್ರೀಮ್
ಏನಿಲ್ಲ ಅಣ್ಣ ನಮಗೊಂದು ಒಳ್ಳೆ ಕೆಲಸ ಸಿಕ್ಕಿದರೆ ಸಾಕು ಅಂತೀನಿ
ಕಾಂಪಿಟೇಟಿವ್ ಜಾಯನ್ ಮಾಡ್ಬೇಕಿಲ್ಲ ಅದು ಪಿ ಸಿ ಎಲ್ಲ ಅಪ್ಲೈ ಮಾಡ್ಬೇಕಲ್ಲ
ಹ ಹ ಮಾಡಿದಿ ಹಓದಾಗ ನಮ್ಗೆ ಮನ್ಸಿಲ್ಲಓದಾಗ ಕೂಡ ಇಲ್ಲ ಆಗ್ತಾ ಇಲ್ಲ ಮೆ
ಇಲ್ಲಣ್ಣ ಅಲ್ಲ ಓದದ ಏನ್ ಇರಲ್ಲಣ್ಣ ಅಲ್ಲ ಚೆಕ್ ಮಾಡೋದು ನಮ್ ಫಿಸಿಕಲ್ಂಗ ಅದ ಹ್ಯಾಂಗಿಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾರಣ್ಣ ಸ್ವಲ್ಪ ಮಾಸ್ ತೆಗ್ದಾರಂದ್ರೆ ಭ ಆತ ಅಣ್ಣ ಅದು ಬ್ರೋ ತಿಂಡಿ
ಹ ಓದಬೇಕಲ್ಲ ಅದ ಓದಬೇಕಲ್ಲ
ಹ್ಮ್ ಫಿಸಿಕಲ್ ಚಲೋಗಿದೆ ಅಂದ್ರೆ ತೋತರೋಣ ಎಲ್ಲ ಹಟ್ ನಿನ್ ಪರ್ಸನಾಲಿಟಿ ಹೆಂಗ ಅದ ನಿನ್ ಬೋಡಿ ಹೆಂಗದ ಅದ್ರ ಮೇಲೆ ಮತ್ತ
ಚ ಆಯ್ತು ಅಂದ್ರೆ ಮೇನ್ ಈಗ ಎಕ್ಸಾಮ್ ಕೊಡೋದ ಬಿಸಿಕಲ್ ಮಾಡ್ಬೋದು
ಹ್ಮ್ ಓದ್ತಾ ಇರಲ್ಲಣ್ಣ ನಿಮಗೇನ್ ಅಷ್ಟು ಹೆವಿ ಸಬ್ಜೆಕ್ಟ್ ರಲ್ಲ ಯಾವ್ದು
ಏನ್ ಹದ್ನಾಕ್ ಸಬ್ಜೆಕ್ಟ್ ಅತ ಕಣ ಹದ್ನಾಕ್
ಒಂದ್ ವರ್ಷಗಣ
ಒಂದ ವರ್ಷಗಲ್ಲಾ ಈಗ ಒಂದ್ ಎಕ್ಸಾಮ್ ಬರಿಬೇಕಪ್ಪ ಅಂದ್ರೆ
ಹಾ ಹ
ಅ ಹದ್ನಾಲ್ಕು ಸಬ್ಜೆಕ್ಟ್ ಹೋಗ್ಬೇಕು ಮತ್ತೆ ಅದ್ರ ಜೊತೆಗೆ ಸೈಡ್ಗೆ ಇತರ ನ್ಯೂಸ್ ಪೇಪರ್ ಅಂತ ಸ್ಪರ್ಧಾ ವಿಜೇತ ಅಂತ ಹೇಳ್ತಾರ ಲ್ಲ
ಹಾ
ಅವೆಲ್ಲ ಹೋಗ್ಬೇಕು
ಹೌದಾ
ಮತ್ತೆ ನೀ ಪಿಯುಸಿ ಹೋದಿದ್ರಲ್ಲ ಸೈನ್ಸ್ ಅ
ಹಾ ನಾ ಓದಿದ್ದು ಲ್ಲೊ ಬ್ರೋ ಸರಿ ಅಣತ್ತ